ನಮಸ್ತೆ.
ಹ್ಮ್ ನಮಸ್ತೆ. ಏನ್ ಮಾಡ್ತಿದೀರಾ? ಹ ರಿ ಎದ್ದೀನೀ ನೀವ ಏನ್ ಮಾಡ್ತಿದ್ದಿರಾ?
ನಾವು ಊಟ ಮಾಡ್ತಿದ್ವಿ ನಿಮ್ದ್ ಊಟ ಆಯ್ತಾ?
ಇಲ್ಲ ಏನ್ ಊಟ ಮಾಡ್ತಿದ್ದೀರಾ?
ಚಪಾತಿ ಬೀಟ್ರೋಟ್ ಪಲ್ಯ ಅನ್ನ ಸಾಂಬಾರ್ ನೀವು ನಿಮ್ದು?
ಬಾಳ ತುಂಬಾ ಜಾಸ್ತಿ ಊಟ ಮಾಡ್ತಿದ್ದೀರಾ.
ಹ್ಮ್ ನಿಮ್ದೇನ್ ಊಟ ಇವತ್ತು?
ನಮ್ದು ಅನ್ನ ಸಾಂಬರ್.
ಮುದ್ದೆ.
ಹ್ ಏನ್ ಹೇಳ್ದೇ? ನಮ್ಗೆ ಕೊಡ್ತಾರೆ ಎಂ ಟ್ ಗಂಟೆ ಹೋಗ್ಬೇಕ ನಾವು.
ಮತ್ತ ಏನ್ ಇನ್ನ್ ಹೋಗಿಲ್ಲ.
ಹಾ ಹೋಗ್ಬೇಕ ಇವಾಗ ನಿನ್ ಜೊತೆ ಕರೆ ಮಾತಾಡೋಣ ಅಂತ
ಹ್ಮ್ ಹ್ಮ್ ಹ್ಮ್
ಹಂ
ಚೆನ್ನಾಗಿದ್ದೀರಾ?
ಹ್ಮ್ ಚೆನ್ನಾಗಿದ್ದಿನಿ ನೀವು?
ನಾನು ಚೆನ್ನಾಗಿದ್ದಿನಿ.
ಹ್ಮ್ ಮನೆಗ ಹೋಗಿಲ್ಲ ನೀನು?
ನಾನು ಹೋಗಿಲ್ಲಾ ಹಂ ನಮಗೆನ ಮತ್ತೆ ಮುಂದಿನ ವಾರ ರಜಾ ಅಂತಿದಿದ್ದಾರೆ.
ಹ್ಮ್
ಹೋಗಿ ಬರಣ ಅನ್ಕೊಂಡಿದ್ದೀನಿ.
ಹ್ಮ್
ಹ್ಮ್ ಮತ್ತೆನ್ ಸಮಾಚಾರ?
ಮತ್ತೆ ಪರೀಕ್ಷೆ ಇತ್ತ ನಿಮ್ಗೆ?
ಹ್ಮ್ ಪರೀಕ್ಷೆ ಹೋದ್ವಾರ ಆಯ್ತು.
ಲಾ
ಹ್ಮ್ ಓದಿದ್ದೆ ಚೆನ್ನಾಗಿ
ಹ್ಮ
ಅಲ್ ನೋಡುದ್ರೆ ಹ ಕಷ್ಟ ಕೊಟ್ಟಿದ್ರು
ಹ್ಮ್
ಹ್ಮ್ ಒಂದು ಬರದ್ ಬಂದಿದ್ದೀನಿ.
ಹ್ಮ್
ಹ್ಮ್ ಪಾಸ್ ಆಗುತ್ತೆ ನಿಮ್ಗೆ?
ನಮ್ದು ಹಾಗೆ ಹೇಗ್ ಬರ್ದ್ರಿ ಇವತ್ತ ಇದ್ದಿದ್ದ ಪರೀಕ್ಷೆ?
ಇವತ್ತ ಇದ್ದಿದ್ದೂನು ಅದೇ ಬರಿ ಚಿತ್ರ ಇತ್ತಲ್ಲ ಚಿತ್ರನ ಚೆನ್ನಾಗ್ ಬಿಡ್ಸಿದೀನಿ.
ಹ್ಮ್
ಹಂ ಬರ್ದಿದ್ದೀನಿ ಚೆನ್ನಾಗಿ ನೀವು?
ಚಿತ್ರ ಇತ್ತಾ?
ಅಂದ್ರೆ ಜೀವಶಾಸ್ತ್ರ ಇದ್ದಿದ ಇವತ್ ನಮಗೆ.
ನಾವು ಹಾಗೆ ಹೆ ಲೋಕ್ವಾನಿ ಅಂತ ಬರೋದು ಮಾ ಟಾಸ್ಕ್ ಟಿ ಟಿ ಎಸ್ ಅಂತ ಬ
ನಾವ ಇವತ್ತು ಕಾಲೇಜು ಜೀವನ ಮತ್ತು ನೆನಪುಗಳ ಬಗ್ಗೆ ಮಾತಾಡೋಣ.
ಹ್ಮ್ ಹ್ಮ್ ಮಾತಾಡನ ಹೇಳ್ರೀ
ಹ್ಮ್ ಇತ್ತೀಚಿಗೆ ಕಾಲೇಜು ಫೋಟೋಗಳನ್ನು ನೋಡ್ತಿದ್ದೆ. ಹಳೆಯ ನೆನಪುಗಳೇ ನೆನಪಾಗತ್ತಿತ್ತು.
ಅಯ್ಯೋ ನಂಗೂ ಹಾಗೆ ಆಗುತ್ತೆ. ಕಾಲೇಜ್ ದಿನಗಳ ಜೀವನದ ಬೆಸ್ಟ್ ಟೈಮ್ ಅನ್ಸುತ್ತೆ.
ಹ್ಮ್ ಹೌದ ಹೌದು ಮೊದಲ ದಿನ ಕಾಲೇಜಿಗೆ ಬಂದಿದ್ದು ಇನ್ನ ನೆನಪಿದೆ ಹ ಎಲ್ಲಾರೂ ಹೊಸ ಮುಖಗಳು ಸ್ವಲ್ಪ ಭಯ ಇತಿತ್ತು.
ನನಗೂ ಮೊದಲ ದಿನ ಯಾರ್ ಜೊತೆ ಮಾತ್ ತಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ನಂತರ ನಿಧಾನವಾಗಿ ಎಲ್ಲಾರ ಜೊತೆ ಫ್ರೆಂಡ್ ಆಯ್ತು.
ಹ್ಮ್ ಮೊದಲ ಸ್ನೇಹಿತರು ಸಿಕ್ಕಿದ ದಿನ. ತುಂಬಾ ಸ್ಪೆಷಲ್ ಇರುತ್ತೆ ಅಲ್ವಾ.
ಹೌದು ಕೆಲವರು ಇವತ್ತಿಗೂ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ.
ಹ್ಮ್ ಕ್ಲಾಸ್ ಗಳಲ್ಲಿ ನಡೆದ ಪನ್ನಿ ಘಟ್ ಟನೆಗಳು ನೆನಪಿದೆ ನಿಮಗೆ.
ಹ್ಮ್ ಹೇಗೆ ಮರೆಯಬಹುದು ಕೆಲವೊಮ್ಮೆ. ಲೆಕ್ಚರ್ ಪ್ರಶ್ನೆ ಕೇಳಿದಾಗ ಯಾರು ಉತ್ತರ ಕೊಡದೇ ಎಲ್ಲರೂ ಒಬ್ಬ ಮುಕ್ ಕ್ಕರು ಒಬ್ಬರು ನೋಡ್ತಿದ್ವಲ್ಲಾ ಅದೆಲ್ಲಾ ಹಂಗ್ ಇನ್ನೂ ತುಂಬಾ ನೆನಪಿದೆ ಹ್ಮ್.
ಹ್ಮ್ ಹ್ಮ್ ಕೆಲವರು ಚೆನ್ನಾಗಿ ಓದ್ ಓದಿ ನಮಗು ಹೇಳ್ಕೊ ತ್ತಿದ್ರು ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲಾ ನೆನಪಿದಿಯಾ.
ಹ್ಮ್ ತುಂಬಾ ಚಂದ ಚೆನ್ನಾಗ್ ನೆನಪಿದೆ ಹೆಂಗ್ ಮರಿಲಿ ಹೇಳೋ ಹೇಳ್ಕೊಟ್ಟವರನೆಲ್ಲಾ.
ಹ್ಮ್
ಹ್ಮ್
ಮತ್ತೆ ಕೆಲವೊಮ್ಮೆ ತಪ್ಪು ಉತ್ತರ ಹೇಳಿ ಎಲ್ಲಾರನ್ನು ನಗಿಸ್ತಿದ್ವಿ ನೆನಪಿದಿಯಾ.
ಹ್ಮ್ ನೆನಪಿದೆ. ಹೆಂಗ್ ಮಾರಿಲಿ ಅವೆಲ್ಲಾ ಜೀವನದಲ್ಲಿ ಮಾರಿಯೋಕೆ ಆಗಲ್ಲ. ಈತರ ನೋಡು.
ಆದರೆ ಅದು ಒಂದು ನೆನಪು ಅಲ್ವಾ ಹ್ಮ್ ಏನು ಮರಿಯಾಕ್ಕ ಆಗಲ್ಲ.
ಹ್ಮ್ ಕಾಲೇಜ್ ಜೀವನ ಸ್ಕೂಲ್ ಸ್ಕೂಲ್ ಜೀವನ ಎಲ್ಲಾ ಮರೆಯೋದಕ್ಕೆ ಆಗಲ್ಲ ಲೈಫ್ ಅಲ್ಲಿ. ಜೀವನದಲ್ಲಿ
ಕ್ಯಾಂಟೀನ್ ಜಾಗಗಳು ನಮಗೆ ಒಂದು ಸ್ಪೇಷಲ್ ಇತ್ತು.
ಹೌದು ತುಂಬಾ ಸ್ಪೇಷಲ್ ಇತ್ತು.
ಹ್ಮ್ ಹ್ಮ್.
ಹ್ಮ್ ಹ್ಮ್
ಮತ್ತೆ ಎಕ್ಸಾಮ್ ಟೈಮ್ ನಲ್ಲೂ ನಾವು ಕ್ಯಾಂಟೀನ್ಗೆ ಹೋಗದ ಮಾತ್ರ ಮರಿತ್ತಿರಲಿಲ್ಲ.
ಹ್ಮ್ ಬರೀ ತಿನ್ನೋದ ಯೋಚನೆ ಐತ್ತಿ ನಮ್ಗ ಎಕ್ಸಾಮ್ ಗಿನ್ನ ಚೆನ್ನಾಗ ತಿಂತಿದ್ವಿ. ಹ್ಮ
ಆಮೇಲೆ ಗ್ರೂಪ್ ಸ್ಟಡಿ ಎಂತ ಕುತ್ಕೋತಿದ್ವಿ ಬರೀ ಮಾತೆ ಆಡ್ತಿತ್ತು ನಮ್ದಂತು.
ಹೌದು ಓದೋದಕ್ಕಿನ ಹೆಚ್ಚು ಮಾತೆ ಆಡ್ತಿದ್ವಿ.
ಹೌದೌದು.
ಹ್ಮ್
ಮತ್ತೆನ್
ಮತ್ತೆ
ಕಾಲೇಜ್ ಅಲ್ಲಿ ಏನಾದರು ಕಾರ್ಯಕ್ರಮ ಇದ್ದಾಗ. ಸಿಂಗಿಂಗ್ ಡ್ಯಾನ್ಸಿಂಗ್ ಎಲ್ಲ್ ಮಾಡಿ.
ಹ್ಮ್ ನೀನು ತುಂಬಾ ಚೆನ್ನಾಗ್ ಮಾಡ್ತಿದ್ದೆ ಎಲ್ಲ ಡ್ಯಾನ್ಸ್ ಎಲ್ಲ. ಮರೆಯೋದಕ್ಕೆ ಆಗಲ್ಲ. ಯಾಕ ಅಂಗ್ ನಗ್ತಿ
ನೀವು ಮಾಡಿಲ್ವಾ.
ನಾವು ಮಾಡಿಲ್ಲ ನಮಗ್ ನಿಮ್ಮಷ್ಟ್ ಬರಲ್ಲ ಅಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ ಈ ಮತ್ತೆ
ಕಾಲೇಜು ನಮಗೆ ಓದನ್ನು ಮಾತ್ರ ಕಲಿಸಿಲ್ಲ ಸ್ನೇಹ ಸಮಯದ ವೇಳೆ ಜವಾಬ್ದಾರಿ ಆತ್ಮವಿಶ್ವಾಸ ತಂಡದ ಜೊತೆ ಕೆಲಸ ಮಾಡುವುದು ಎಲ್ಲವನ್ನೂ ಕಲಿಸಿದೆ ಅಲ್ಲ್
ಹೌದೌದು ಆ ಆತ್ಮವಿಶ್ವಾಸ ಈಗಲೂ ಉಪಯೋಗ ಆಗ್ತಿದೆ
ತುಂಬಾ ಉಪಯೋಗ ಆಗತ್ತಿದೆ
ಕಾಲೇಜಲ್ಲಿ ನಿಮಗೆ ಹ್ಮ್ ಯಾರ್ ಯಾವ ಸರ್ ಅಥವಾ ಮೇಡಮ್ ನಿಮಗೆ ತುಂಬಾ ಇಷ್ಟ
ನಮ್ಗೆ ಎಲ್ಲದಿಕ್ಕಿನ ನೀನಂದ್ರೆ ತುಂಬಾ ಇಷ್ಟ ಇಷ್ಟ ಹ್ಮ್ ಅದಕ್ಕೆ ಯಾವಾಗು ನಿನ್ಗೆ ಕರೆ ಮಾಡ್ತೀನಿ ಮಾತಾಡಕ್ಕೆ
ಹ್ಮ್ ಹ್ಮ್ ನನ್ಗೂ ನೀನಂದ್ರೆ ಇಷ್ಟ
ಹ್ಮ್ ಹೌದಾ
ಹ್ಮ್ ಮತ್ತೆ ಕಾಲೇಜ್ ಟ್ರಿಪ್ಗ್ ಹೋಗಿದ್ರ ನೀವು
ಓ ತುಂಬಾ ಚೆನ್ನಾಗ್ ಓದಿದ ಹೋಗಿದ್ದೆ
ಯಾವ್ಯಾವ ಜಾಗಕ್ ಹೋಗಿದ್ರಿ
ನಾವು ಧರ್ಮಸ್ಥಳ ಕುಕ್ಕೆ ಕಂಟೆ ಗಣಪತಿ ಮಂತ್ರಾಲಯ
ಹ್ಮ್ ಹ್ಮ್
ಎಲ್ಲ್ ಹೋಗಿದ್ದೆ
ಎಲ್ಲ್ ಹೇಗಿತ್ತು ಚೆನ್ನಾಗಿತ್ತಾ
ಹ್ಮ್ ತುಂಬಾ ಚೆನ್ನಾಗಿತ್ತ ಎಲ್ಲಾ
ಹ್ಮ್ ಹ್ಮ್ ಅಂದ್ರೆ ಫೋಟೋ ತೆಗಿಯೋದು ಜೋಕ್ ಮ ಜೋಕ್ ಹೇಳೋದು ಎಲ್ಲಾರೂ ಸೇರಿ ಊಟ ಮಾಡೋದು ತುಂಬಾ ಮಜ್ಜಾ ಆಗಿತ್ತಲ್ವಾ
ಹಾ
ಮತ್ತೆ ಆ ದಿನಗಳು ಬಂದ್ರೆ ಮತ್ತೆ ಆ ದಿನಗಳು ಬರ್ಬೇಕಂತ ಬಂದ್ರೆ ಚೆನ್ನಾಗಿರುತ್ತೆ
ಹ್ಮ್ ತುಂಬಾ ಚೆನ್ನಾಗಿರತ್ತೆ
ಹ್ಮ್
ಇವಾಗಂತೂ ಎಲ್ಲರು ಅವರವರ ಕೆಲಸದಲ್ಲಿ ಬಿಜಿ ಇದ್ದಾರೆ ಕರೋದ್ರು ಯಾರು ಅಷ್ಟು ಬರಲ್ಲ
ನೀವಲ್ಲೆಲ್ಲಿ ಹೋಗಿದ್ರಿ ಟ್ರಿಪ್ು
ನಾವನು ಧರ್ಮಸ್ಥಳ ಕುಕ್ಕೆ ನಂತರ ಅಲಯ ಇದು ಸ್ನೇಹಿತರ ಜೊತೆ ಹೋಗಿದ್ದೆ. ಹ್ಮ್ ಅಂದ್ರೆ ಡಿಗ್ರ ಡಿಗ್ರೀ ಸ್ನೇಹಿತರ ಜೊತೆ ಹೋಗಿದ್ದೆ ಮತ್ತೆ ನಮ್ಗೆ ನಾವು ಒಂಬತ್ತನೇ ಕ್ಲಾಸ್ ಅಲ್ಲಿ ಇದೆ ಅದಾಗ ಹ್ಮ ಯಾಣಾಗೊತ್ತಾ
ಹ್ಮ್
ಯಾನ ಮುರುಡೇಶ್ವರ ಅಲ್ಲಿ ಕರ್ಕೊಂಡ್ ಹೋಗಿದ್ರು ಶಾಲೆಯಿಂದ
ಹ್ಮ್.
ಎಲ್ಲಾ ಚೆನ್ನಾಗಿ ಹ್ಮ್ ಎಲ್ಲಾ ಚೆನ್ನಾಗಿತ್ತು
ಹ್ಮ್ ಮತ್ತೆ ಹೇಗಿದೆ ಅದರ ನೆನಪು.
ತುಂಬಾ ನೆನಪಾ ಆಗ್ತಿದೆ ಒಂದನ್. ಚೆಲ ಕುೂತ್ಕೊಂಡು ಅದ್ರದ್ದು ಭಾವಚಿತ್ರಗಳನ್ನ ನೋಡ್ತಿರ್ತೇ. ನೆ
ಹ್ಮ್.
ಅವಾಗೆಲ್ಲಾ ಹೆಂಗಿದ್ವಿ ಎಷ್ಟು ಬೇಗ ಸಮಯ ಹೋಗ್ತಿದೆ ಅಂತಾನೇ ಗೊತ್ತಾಗ್ತಿಲ್ಲ
ಅಲ್ಲ ಈಗ ಯಾರು ಸಿಗೋದು ಲ್ಲ ಮಾತೇ ಆಡಲ್ಲ ಎದರುಗ್ೋದ್ರು ನೀನು ಹಂಗೇತಯಾ
ಹ ಇಲ್ಲ ನಿಮ್ ನಿಂಗ್ ಬರಿ ಆಗುತ್ತೆ ಚಿಕ್ಕದ್ರ ಮಾತಾಡಸ್ತೀನಿ
ಬಿಡು ನೀ ಏನ್ ಮಾಡ್ತ್ರು ನಾನ್ ಮರಯಲ್ಲ
ನಾನ ನಾನು ಕೂಡ ಮರೆಯಲ್ಲ.
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು
ಹ್ಮ್
ಧನ್ಯವಾದಗಳು
ಹ್ಮ್ ಧನ್ಯವಾದ ಧನ್ಯವಾದ
ಹಾ ಧನ್ಯ